ಹಲೋ
ಹಲೋ
ಬಾಪು ಹೆಂಗ್ ಆಗಕುತ್ತಾದಲಾ
ಅದೇ ಯಗಾನ ಹೆಂಗ ಅಲ ಕುಂತ ನೋಡ ಈ ಮತ್ತೆ ಪಸ್ಲಿ ಬಾ ಹಚಿದ್ಯಾನ್
ಅ ತ ಕಬರ್
ಇನ್ನರ
ಹಲೋ ಹಾ ಹಚ್ಚಿದ್ನೋ ಮತ್ತೆ ಹಚ್ಚಿನಿ
ಅದ ಅದ ಅದ ಕಟ್ಟ ಆಯ್ತ ಅದು
ಅಟ್ಟ ಆಯ್ತದ
ಸರ್ ಶಾಲೆಗೆ ಬರಕತ್ತಲ್ ಬಿಸ್ಕೆಟ್ ತೊಗೊಂಡ
ಹ ಬಬ್ಯಾಡಬಿಡ್ ದಿಬ್ಬದ ಮ್ಯಾಲೆ ಊಟ ಮಡಕೆತ್ತೇನಿ
ಹಾ ಆಯ್ತ ಆಯ್ತು
ಓಟ ಊಟ ಮಾಡಬೇಕ ಬಿಸ್ಕೆಟ್ ವಲ್ಲ
ಆಯ್ತ ಆಯ್ತ ಹಂಗ ಮದ ಹಂಗಗೆಡಲ್ಲ
ನಾ ಮಾತಾಡ್ತನೆ ಅದೇನ ಆಯ್ತು ನೀನ್ ಅಲ್ಲಿ ಹಿಡ್ಕಂಡ್ ತಿರ್ಗಾಡಕದಲ್ಲ ಸಿಗ್ನಲ್ಟ್ ಹತ್ತೆ ಕೆಳಂಗಿನಗಳ ಕೊಡರಳಗಿನ ಆಗಂ ಇದು ಇಲ್ಲ ಹ
ಸಿಗ್ನಲ್ ಹೋಯ್ತು
ದಿನಗಳಲ್ಲಿ ಹೋಗಬಾರ್ದು ಹಂಗಗೆಲ್ಲ ಮಾಡ್ಕೊಬಾರ್ದು
ಅದ ಕುಚಿ ವತಪ್ಪಲ್ ಆಯ್ ಕೂಡಂಬ ಕೊಡ ನ ಮಾತಾಡ ನೀನ್ ಸ್ವಲ್ಪ ಮಾತಾಡ ಒಂದು ನಿಮಿಷ ಆತ ಈಗ ಹ
ಹಲೋ
ಪಕ್ಕಲ್ಲ ಪಾ ಅಡತ ಕೊಡ್ಸಂತ ಕೊಡ್ತಲ್ಲ ಅವ ನನ್ಗಂಗ ಗೊತ್ತಾ ಒ್ದ ನಿ ಹ ಯ ಇರದು ಕಟ್ಟಣ ಅದು ಅದು ಕ್ರೀಮ ತೆಗೆದು ಕೊಟ್ಟಣವಾ ಯಾರ್ ಬಡ ಕ್ಲೀನ್ ತಗೋದು ಯಾರ್ ಕೊಟ್ರ ಹಾಕಲ ಹಲೋ ಹ ಊಟಾಯತ ಬ ಅಡಿಶದೋರ ಅಲೋ
ನ
ಅದೇ ಆ ಸ್ವಲ್ಪ ಜಗ್ಗೆ್ ಮಾಡ ರಾ ಒ ಚಂಪ ಮರತಡಿ ಹ ಹೇಳ್ತೀನಿ ಅಪ್ಪ ಈದ ಮಾಡಕ ಜಲ ಬಂದ ನೋಡ್ತೇನಾರ ನಮ್ಮ ಎಲ್ಲ ಪಾಯ ಪರಕ ಇದು ಬ್ಯಾರೆ ಪತ್ರ ಹಂಗೆ
ಹ್ಮ
ಮತ್ತೆ ನೀವ್ ನಾಟಕ ಮಾಡತ ನ ಅವನ ಹಂಗೆ ಮಾಡ್ಬೇಕಕ್ ಆಗ್ತ ಅಲ್ಲ ನಾವ ಅಲೋ
ಹೌದಣಾ
ಹ ರೊಕ್ಕ ನಾನೂ ಅಲ್ಲಾ ರಟ್ಟಿ ಕೊಟ್ಟಾರ ಮನಿ ತರ್ಲಲ್ಲ ಯ ರೊಟ್ಟಿ ತರ್ಲ ರೊಟ್ಟಿ ಕೊಟ್ಟ ರೊಟ್ಟಾರ ಕರ ನ ರೊಟ್ಟಿ ಬ್ಯಾರ ರ ಯಾವ ಲ್ದ ಇಟ್ಟೋಗ್ಯಾರ ಇದು ಬರ್ತನೆೆಂತ ಕೊಟ್ಟೋಗ್ಯಾರ ತಗೊಂಬರ್ಲಾರ ಹಲೋ ದ ನಾನ ಮಾತಾಡಲ್ಲ ಅಂತೊಳಗೆ ಒ್ ರೂಪಾಯಂದ್ರ ಇಷ್ಟುಸ ಅಲೋ
ಹ್ಮ
ಇಲ್ಲಿತಿ ಮಂತ ಹಾ ಏನ್ಲ್ಲ ನಿ
ನೀನ್ ಮಾತಾಡ್ಿ ನನಾರು
ಅದೇ ಜವ ಏನ ಜವರ್ ಯಾಕ ಕುಡ್ತಲ್ಲ ಅಲ್ಲಾ ಾಲ ಬಿದ್ದ ಬಿದ್ದ ಬ ಈಗ ಹತಾರೆ
ಹಾ
ಈಗ ಹೋತಾರಾ ಹ್ಮ್
ಮತ್ತ ಹಲ್
ಎ ಉ ಅದೇನ ಹೋಯಲ್ಲ ಈ ಟೈಮಿಗೆ ಕುಡ್ದಿಲ್ಲ
ನೀಲ್ಲಡಕ್ ನೋ್ದ
ಲೇಟ್ ಆತನಪಾ
ಹ್ಮ್
ಆ ಹಾ ಹಾ
ಹ್ಹಾ
ಬರ್ತಿಲ್ಲ ಅಲ್ಲಿಗೆ ಅಲ್ಲಿ ತರಾಕ್
ನಾವಹೋಗಲ್ಪ
ಹೋಗೋಣ
ಹ
ಯದಕ್ಕ ಅದೇ ಸುಮ್ಮ್ ಹೋಗಿ ಬರಂಣ್ ಬಾ ಸುಮ್ ಅವ ಹಿಂರದ ಬರಕ ಹಾ ಎತ ಹಾ
ಆಗಲೇ ಆಗ್ಲಿ
ನಾಳೆಗಿಯಾ ನಾಳೆ ನಾಡದ ನಾಳೆಗ ಎಲ್ಲಿ ನಾಡ್ದು ಮ ನಾಡಿದ್ದು ನಾಡಿದ್ದು ಹ್ಮ ಹೇಳ್ತೀನಿ ಹೇಳ ಆಟ ಯಾರ ಮನಿ ಹೇಳ ಆಟಲ್ಲ ಒಂದ್ ಕೊಡಪಾ ಬಿಸ್ಕಿಟ್ ಅಂದ್ರ ಅಲ್ಲ ನೀ ನೀ ಚಕ್ಲಿ ನೀ ಚಕ್ಲಿ ನೀ ಚಕ್ಲಿ ನೀ ಚಕ್ಲಿ ಚಕ್ಲಿ ಚಕ್ಲಿ ಹಾ ರೋನಿಗೆ ಹಿಡ್ದಂಗ ಆತ ಚಕ್ಲಿಟ್ ಕೊಟ್ರ ಚಕ್ಲಿ ಒಂದು ಚಕಲಿಗೆ ಲ್ವ ನ ಬರ್ತತಿವಿ ನೋಡಿ ಈ ಮೇಲ್ ತಿನ್ಕೊಂಡ್ಕೊ ಬರ್ತಿ ಬಜಿ ಬಜಿ ತಿಂದನ್ ಬರ್ತಿ ಬಾಳ ದಿನ ಬಜಿ ತಿನ್ಲಲಾರ
ಹ್ಮ
ಹಾ
ಮೆ
ಊಟ ಸ್ವಲ್ಪ ಮಾಡ ಬಜ್ಜಿ ತಿನ್ ಬರೋಣ್ ಹೋಗಿ ಐವತ್ತು ರೂಪಾಯಿ ಬಜ್ಜಿ ತಿಂದ್ ಬರೋಣ ಹೋಗಿ
ಹಾ
ಹ್ಮ ತಿನ್ನು ಜಗ್ಗಿ ತಿನ್ಬೇಡ ಮತ್ತೆ
ಇವಾಗ ಒಂದ್ ರೊಟಿನ್ ತಿಂದಿಲ್ಲ
ಏನೋ ಒಂದು ರೊಟ್ಟಿ ಇದೆಲ್ಲಾ
ಹ
ಮೀನು ಸಾರಾ
ಹ್ಮ್
ಹ
ಹೌದ
ಹೌದಾ ಯಾರ ಯಾರ ಮುಟ್ಟ್ಯತಂಗ ಏನ್
ಹ
ಮುಚ್ಚ ತಂದಲ ಆ
ಬನಾರ ಮಂದಿ ಮಾಡ್ತಾರ
ಮಾರಳ್ತನ್ಯ ಬಾ ಉಂಡ ಭಾವ ಹ ಬ ತ ಬ
ಹ
ಹ
ಸಲ್ಲ
ಹಾ ಏನಾ
ಹಟ
ಏಳು ಇಪ್ಪತ್ತದು ಆಯ್ತು ಆರು ನಿಮಿಷ ಆಯ್ತು ಕನೆ ಪಡಂಗ ನ ಕಪ ಕೊಡ ಕೊಡ್ತಾ ಹಲೋ
ಹ್ಮ
ಹ ನಾಳೆ ನಾ ನಾಳಗ್ ಗಂಬ್ರ ಅಲ್ಲಿಗೆ
ಹ್ಮ್
ಅಲ್ಲಿ ಕ್ರಿಕೆಟ್ ಆಡಕ್ ಹ
ನಾಳೆ ನಾಳೆದವು
ನಾಳಿಗೆ ನೀವು ಬರ್ಲ
ರ
ಯದಕ್ಕ ಏನ್ ಸಿಗಲ್ಲ ಬ ನಾಳಿಗೆ
ಹ್ಮ್
ಅಬ್ದುಲ್ ಭೈ ನಾರಿ ವಾಯ ಬಾ ಇಲ್ಲಿ ಕ್ರಿಕೆಟ್ ಆಡಕ್ಕೆ ಏ ಎಲ್ಲಾರ್ತಿದಿರಿ ನಾಳೆ ಬಂದನಲ್ಲ ನಾಳೆ ನಾ ಬರಲ್ಲ ಅಂತವಿ ನಾಳೆ ಆ ಕಡೆ ನಾಳೆ ಆಕಡೆ ಎಲ್ಲ ಆಯ್ತು ನ ನಾಳೆ ಯಕಡ್ ಯಕಡ್ಡಿ ಎಲ್ಲ ಎಕ ಹೌದಾ ಆ ಕಡೆ ಬರ್ತಿಲ್ ತೊಲ್ಮ ಹಾ ಹಜ ಅಲೋ
ಹಾ ಕಡೆ ಕೆಲಸ ಆಲ್ ನ್ ಮನೆಗ ನಟರ್ ಬರಲ್
ನಂಡ ಸಂಚ
ಹ ಸಂಚ್ಯಾ
ಹ್ಮ
ನಾಳಿಗೆ ಸಂತೆ ನಾಳಿಗೆಲ್ಲ ಸಂತೆ ಸೋಮಾರ ಹ
ನಾವ್ ಮಾಡ ನಾವ್ ಮಾಡ್ಬೇಕ
ಏನಾದ ಕೆಲಸೋದ ನಿಿಂದ ಹೇಳೋ
ನಾವ್ ನಾವ್ ಮಾಡ್ಬೇಕೇಕ್ ನಾವು
ನೀವಾ
ಹ್ಮ್
ಎಲ್ಲಿ ಇಲ್ಲಿವು ಶಾಪರ್ಕಾ
ನಾ ಟಾಪರ್
ಯಾವ ನಾಳಗ್ ಸೋಮಾರ ಆತ್ತತಿರಲ್ಲ
ನಾಳೆ ನಾಳೆ
ಅದೇ ನಾಳೆ ಸೋಮವಾರ ಎಷ್ಟು ಗಂಟೆ ಬಸ್ಸಿಗೆ ಎಂಟ ಗಂಟೆ ಬಸ್ಸಾಗ
ಹ್ಮ್
ಹ ನಾನು ಎಂಟು ಗಂಟೆಗೆ ಬಸ್ಸಿಗೆ ಹೋಯಿತೀನಿ ನೋಡಿ ಪಾಸ್ ಮಾಡ್ಸಲ್ವ ಹ್ಞೂ
ಹ್ಮ್ ಹ್ಮ
ಹೋಗಿ ಮತ್ತೆ ಒಂದ ಗಂಟೆ ಬಸ್ು ಬರ್ತನಿ
ಹ
ಹ್ಮ್ ಶೀಟ್ ಎಲ್ಲ ಇಡ್ತೀನ ಬಾ ಹಾ ಯಾರ ಯಾರ ಯಾರಾರು ತ್ರಿ ಹಲೋ ಯಾರ್ಯಾರು ತ್ರರಿ ಇಬ್ರಾ
ಬೆ
ಹ ಸರ್ತೋ ಇಡ್ತೀಂತ ಹಾ
ಹ್ಮ ನಲ್ಲ ಮಳ ಬರ್ತವೆ ಚಡಿಯ
ಹಲೋ
ಎೇ ಹೆೇಟಡೆ
ಹಾಂ ಹಾ ಆಯ್ತು ಮತ್ತೆ ಎಷ್ಟ ಗಂಟ ಬರ್ ಬರ ಟಮ್
ಮರ ಟೈಮ್ ಆಟ ಮು ಬರ್ತೀದು
ಅಟ ಮುಗಸಂದಾ ಅದೇ ಆಾಕಿ ನೀವು ಆಟ್ಟದ ಕಳಸ್ರ ಏನ ಬಸ್ಿಗೆ ಬಂದ್ರ ಬಸಿ ಬರೋ ನಡೀತದ ಹಾ ಹ ಬರಟೆಮ ಆಟೋಕ
ಹ್ಮ್ ಹ್ಮ್ ಬಂದ ಬಂದ ಬಸ ಹಾ
ಮತ್ತೆ ಸಾಮಾನ ಎಷ್ಟ ಏನೇ ನಾವ ಹೌರ ಆಾಗ ಅದೇ ಮ ಓದಷ್ಟ ತೊಂದಿದ್ದಲ್ಲ ನಾಾನು ಅದಲ್ ಬೈ ನೀವ್ ಹೋಗಿದ್ರಲ್ಲ
ಹಾ
ಆ
ಹ್ಮ್ ಹೌದು
ಅದೇ ಪತ್ರ ಒಳ್ಳಿ ಅ ಗಿಲಾಸ್ ಪಿಲಾಸ್ ಇ ತಗೊಂಡ್ರ ಪತ್ರ ಇದು ಎರನ್ಟ ಬ್ಯಾೇಳೆ ಪೀಳ ಏನಂತ ಹೋಗ್ಬೇಕು
ಆದೆ ಆದೆ
ಹ್ಮ ಆಯ್ತ ಅಷ್ಟು ಆಯ್ತು ಮತ್ತೆ ತು ಗಾಟ ಮುಸ್ತ್ರ ಮೆ ಹನ್ನರಡು ಸಾವಿರ ರೂಪಾಯಿ ಐ್ ಹನ್ನೆಡುೂರು ರೂಪಾಯಿ್ ಮತ್ತೆ ಆಟ ಬರಬೇಕಂದ್ರ ಹ ಅದೇ ಬಸ್ಿಗೆ ಬರೀ ಸೀಟಿ ಮಧ್ಯಾಹ್ನ ಬಸಿಗೆ ಕೆಳ ಇದ ಇದಾವರು
ಹೌದ
ನೀ ಅಪನೆ ಬಾ ಎಲ್ಲಿತನ್
ಒಬ್ಯಾನೆನ
ಹೇ ಅಪನೇ ಬಾ ಅಂದ್ಯ ಹಾ ಸಂಚೆ ಮಾಡಳ ಒಬನ ನಾ ಇರ್ತ್ನಲ್ಲ ಹಲೋ ನೀ ಬಾ ಅಂಡ ಅದೇ ಮತ್ತೆ ಬಡಿಮಿಗೆ ಯಾಕ ಬರ್ತ ನಿಭಾ ಆಯ್ ತಗಂದ್ಿಸಿ ಒಂದು ಗಂಟೆಗೆುಾರ
ಹೌದಾ
ಹ್ಮ ಏನ್ ಜಾಸ್ತಿ ಇರ್ಲಲ್ಲ
ಕಳೆದು
ಆಯದು್ ಮತ್ತೆ ಆ ಎಂಟು ಗಂಟೆ ಬರ್ಿಗ ಹೋಗಿ ಮತ್ತ ಅೆ ಒಂದ ಗಂಟೆ ಬಷು ಆರಾಮ್ಕೊಂಡ ್ರೀ ಆಗ ಆರಾಮ್ಕೊಂಡ್ ಬರಾಮ್ ಯಾಕ ಮತ್ತೆ ದರ್ಜೆ ಮಾಡಕೊಂಡ ಬಂದೇವು ಅ್ರೆ ಲೇಟಾಗಿ ಹತ್ತು ಗಂಟೆಗೆಗ್ ಶು ಆದೇವ ಅ್ರೆ
ಹಾಂ
ಹೇಳ
ಆತ ಹಾನೊಂದ ನಿಮಿಷ ಐತು ಹಾ